ಹಲೋ ಅಕ್ಕರ ಮಾತ
ಆರಾಮ ನೋಡು ನೀ ಆರಾಮಾ.
ನಾನ ಆರಾಮ ಏನ್ ಮಾಡಕತಿ.
ಏನಿಲ್ಲ ನೋಡ್ ಕುಂತಿದೆ ಸುಮ್ ನೀ ಏನ್ ಮಾಡ್ಕತಿ.
ನಾನು ಸುಮ್ ಕುಂತೀನಿ ಬಟ್ಟೆ ಅದ ತೊಳಿಬೇಕ.
ಹ್ಮ್ ಅದಕಂತಿ ನೀರ್ ಸವೊಪ್ಳ ಆಕತವ ಸ್ವಲ್ಪ ದೂರ್ ಕುಂದಿರ್ತೇ ನವ ಪುಣ್ಯ ಬರ್ತ ಒಂದು ಹತ್ ನಿಮಿಷ.
ಬಟ್ಟಿ ತೊಳ ಕತ್ತಿಲ್ಲ ಇಲ್ಲೆ
ಹ್ಮ್ ಗಾಳಿ ಒಂದ ಆದ. ಸುಮ್ ಬೇವಿನ ಗಿಡ ತೆಂಗಿನ ಗಿಡ ಅವಲ್ಲ ಬುಡುಕ್ ಕುಂದ್ರ ನಡಿತದ. ಮನ್ಯಾಗಕರೆಂಟ್ ಆವ ಇಲ್ಲ.
ಮನ್ಯಾಗ ಕರೆಂಟ್ ಇದ್ರು ಏನ್ ಬಂತ ಟಿವಿ ರೀಚಾರ್ಜ್ ಎಲ್ಲ.
ನಾಷ್ಯಮ ನಮ್ದ ನಮ್ದತ್ ಬಂತ ಏನದು.
ಹ್ಮ್ ಫಸ್ಟ್ ಟೈಮ್ ನಮ್ಮ ಮನ್ಯಾಗ ಮುಂಜಾನ ಖಾಲಿ ಆದ್ರ ಸಂಜೆಕ್ ಹಾಕ್ಸರ್.
ಹ್ಮ್
ಸಂಜೀದಾರಬವಾಯಿ ಕುಟ್ಟಕ್ ಬೇಕು ಪುಟ್ಗೋರಿ ಬೇಕಂತ ಎಕ್ಸಂದ.
ಹ್ಮ್ ಪುಟ್ಟಕ ಕದು ಯಾವ್ದಾ ಗಂಧದ ಗುಡಿ.
ಅವರು ಹ್ಮ ನೋಡರು. ಕೂತಾರ ಸುಮ್ಮ ಸಂಜೆ ಚಂದ ಚಂತಾನ್ ಇದು ನೀರ್ ಬಿಡಾಕ ಹೋಗತಾರಲಕ್ಕ.
ಹೌದು ಸಂಜೆ ಬರನ ಊಟ
ಮಕ್ಕೊಂದ್ಬಿಡ್ತಾರ ಆದು ಇದರುನು ಬರ ಮಾತೆ ಹೇಳ್ತಾರ. ಅದಕ್ಕೆ ಹಾಕ್ಸಿಲ್ಲ ಮಳಿಗಿಳಿ ಬರ್ಲಿ ಅವಾಗ ಹೊಲಕ ಹೋಗೋದಾಲೀ ಹಕಸ್ತೀನೀ ಅದ. ನಂದರ ಫೋನ ಐತಿನ್.
ಏ ನಿನ್ನೆ ನಂಬಲ್ಲಿ ಇವತ್ತ್ ಮಳಿ ಬಂದ್ರ ನಿಮ್ದ ನೀರ್ ಬಿಡದು ಆಗ್ತಿದಿಲ್ಲ ಬಿಡ.
ಚಾಮನಾಳ ಬಂದದಂತ ಆದ್ರ ಸ್ವಲ್ಪ ಬಂದದಂತ..
ಇಲ್ಲ ಅಂದವ.
ಸ್ವಲ್ಪ ಬಂದಾದಂತ ನಾನ ಅವಾಗ ಮಳೆ ಬರಾಗೆ ಹಚ್ಚಿದ್ದೆ. ಹ್ಮ್ ಬರ್ಕತ್ತದ ಸ್ವಲ್ಪ ಬಂದಾದ ಅಂತ ಅದನ್.
ಯಾರ ಕಾರ್ತಿಕ್ ನಾ.
ಹ್ಮ್
ನಾನು ಹಚ್ಚಿದ್ನ ಇಲ್ಲ ಸಣ್ಣವ್ವ ಅಂತಂದ. ನಮ್ಮ ಸಂಜಕ್ಕೆ ಐದಕ ಐದುವರೆಗೆ ತಚ್ಚಿದ್ದೆ.
ಹ್ಮ್
ಅಲ್ಲೇ ಮಂದಿ ವಡಗೇರಿ. ಅಲ್ಲಿ ಇಲ್ಲಿ ಆಗ್ಯದ ಅಂದರು
ಹ್ಮ್
ಅದಕ್ಕೆ ಇವರಿಕ್ಕೆ್ರ ಅವಾಗಮ್ಮ ಗುಲ್ಬುರ್ಗಕ್ ಹೋಗ್ಯಾರಂದ.
ಹ್ಮ್
ಏನರ ಮೀಟಿಂಗ್ ಅಂದ್ಕೊಂಡೆಮ್ಮತ್ ಸಂಜೆ ಕೂತಾತ ಆರಾಮ ಕೋರ್ತ ಮಾತಾತ ನ ಅಚ್ಚಿದ ಯಾಕ ಹೋಗಿದ್ಿ ಮೀಟಿಂಗ್
ಮೀಟಿಂಗ್ ಇಪ್ಪತ್ತಕ್ಕ ಆಗಂತ ಇಪ್ಪತ್ತಕ್ಕೆ
ಹೌದಾ
ಹ್ಮ್ ಚ ಎಲ್ಲಾರಂಗ ಇದರುನು ಇರಂಗತ್ತ ಬರಿ ಅನಕತ್ತಾರ ನೋಡಲ್ಲ ಓತೇಏನ್
ಮತ್ತಂಗ ಕೇಳ್ತೀನ ನ
ಕತೆ ಹ್ಮ್
ಊಗತೆ ಎಲ್ಲ ಕೊಡ್ತ
ಎಲ್ಲ ಕೊಡ್ತಾರ ಊಟ ಬ ಬಟ್ಟಿ ಕೊಡಲ್ಲ ಊಟ ರೂಮು ಎಲ್ಲಾ ಕೊಡ್ತಾರಾ
ಮಕ್ಕಳ ಇಸ್ಕೊಳಲ್ಲ
ಎದ ಸರ್ ಅವ್ರ ಕಡೆ ಇರ್ತರ್ ಟ್ರೈನಿಂಗ್ು
ಆಯ್ತು ಹಂಗಂದ್ರ ಆಕಿ ಹೋದ್ಲಂದ್ರ ಕೆಂಚೋಡಾತ್ನ
ಯಾರು
ನಿಮ್ ಬಂದದ ಅ ಸರ್ಟಿಫಿಕೇಟ್
ಯಾವಾಗ್ ಕಂಪ ಇದ್ರ್ದ ನಿಶಂದ ನಂತ ಮತ್ೆ ಯ ಇರ ಕಮನ್ನಲ್ ಹ್ಮ್ ವಿಷನು ಬರ್ತಂತ ಲೋನು ಬರ್ತಂತ ಅದನ್ನು ಬರ್ತಂತ ನ ಯಾವ್ದಾವ್ದ್ ಮಾಡ್ಕೊತಿ ನೋಡ ಅ್ರಾಗೆ
ಲೋನ್ ವಾಪಸ್ ತುಂಬ್ಬೇಕ ತಿಂಗರಕ್
ಹಾ ಮಾತಾ
ಅಂತಾವ ಎಲ್ಲಾರೂ ನ್ಗೇನು ನಾವೇನ್ ತಗಲ್ ಬಿಡವ ನಮ್ ಹಗ ಏನ್ ಮಾಡ್ತಾ ಅಂದ ಗೊತ್ತಿಲ್ಲಾ ಕೇಳ್ತ ನೋಡ ನನ್ನ ಒಟ್ಟ ರೊಕ್ಕ ಬರಂತ ಎಂತದ ಕೆಸ ದುಡಸ್ಕೊಿ ರೊ ಬರಂತ ಇದ್ರ ಹಓಯ್ ಬಿಿಡ್ತದೆ ಸೇಲ್ರಿ ಹಂಗದು ಸರ್ಟಿಫಿಕೇಟ್ ನನಗ್ ಎದಗ್ ಬೇಕತ್ತ ಅಕ
ಮುಂದ್ ಮಿಷನ್ ಆಗಿರ್ಬೋದು ಲೋನ್ ಆಗಿರ್ಬೋದು ಏನೇ ಆಗಿರ್ಬೋದು ಮ ಟೇಲರಿಂಗ್ ಇರ್ಬೇಕು ಹೋ ಬಟ್ ಕಲಿ ಕಲ್ತ್ರ ನ್ ಮನ್ಯಾಗ ಮಿಷನ್ ಆದದಲ್ಲ ನಡತದ
ಅದನ್ನು ಬರ್ಸಬಂದೆ
ಹ್ಮ
ಆಯ್ತವಾ
ಗಾಳಿ ನೋಡಂಬಲ್ಲಿ ಹೆಂಗ್ ಬಿಸಕತ್ ಮನ್ಯ ಕುಂಂತುರು ಎತ್ತ ಗಾಳಿ ಕೆಪ್ ನೋಡ್ದ ಹ್ಮ್
ನಮ್ಮಪ್ಪ ಒಂದು ಬೇಕ್ರ ಕೊಡಬೇಕ
ಹಾ
ಹಾ ಪೂಂಡ ಡೇಕರಿ ಕೊಡ ಕತ ಮಾಡ್ದೆ
ಈಗ ಹಾಗದ ಒಂದು ಓಡೆಕತ್ತ ನೀವು ಏಳುವರೆಗೆ ಹೊಡೆ್ದ್ಲ್ಲ
ಯವ ನ ಡೆೇಕರಿರಿಗೆಿ ಪಕರಿಕ್ಕೆವಡ್ಯ ಅಲ್ಲ ವಸ
ಹೊಡಿಬೇಕದು ಮಾಡದ್ರೆ ಕರೆಕ್ಟ ಅಸಾಯ್ಯ ಅಂತ ಅಷ್ಟ ಹ್ಮ್ ಆಮೇಲ ಬಟ್ಟೆಗಿತ್ತಲ್ಲಾ
ಹ್ಮ್
ಬಟ್ಟೆ ಹೋಗಿಂದ ಸಾವಂತ ತಗೊಂಡ್ ಚೊಚ್ಚಗ ಮುಖ ಕಕೊಂಡ್ ಮನ್ಯಕ್ ಹೋಗ
ಹೌದಾ ಹ್ಮ್
ಹ್ಮ್ ಸ್ವಲ್ಪ ಬೇರೆನ ಕಾಣ್ಂತ ನೋಡು ನೀನವಾಗ
ಹ್ಮ್
ಚಲ ಗಚ್ಚ ಗಚ್ಗಸ್ತಿಕ್ಕೋ ಶಬಾನಾ ಹಚ್ಸ ಏನ್ ತಿಕ್ಲೆ ಬಂದು ಅಪುರಾಂಗ ಕೇಳ ನಿಮ್ಮವ್ವ ಹೆಂಗ್ ತಿಗ್ತಾಳ ಅಂತ ಹೇಳ್ತಾಳ ಆಕಿ
ಹ ಸಣ್ಣಕ್ಕಿದ್ದಾಗ್ ನಮ್ಮವ್ನು ತಿಕ್ಕೆಂತಳ
ಹಾ ಹಾ
ನೀನು ತಿಕ್ಕತ್ತಿ ಅಷ್ಟೆ
ಹ್ಮ ಎಡ್ಡು ಕೈಲೆ ಶಕ್ತಿ ಆಕೆಂಡ್ ಗಚ್ಚ್ ಗಚ್ಚ್ ತಿಕ್ಕೊಂಡ್ರೆಂಗ್ ಇರ್ತದ್
ಹ್ಮ್
ಹ್ಮ್ ಬ್ರಿಯಾನಿ ಮಾಡಿದ್ಲಾ ಎನ್
ನೋಟ ಹ್ಮ್ ಬಿರಾನಿ ರಾತ್ರಿ ಮಾಡಿದ್ಲು
ಹ್ಮ್
ಬಿರಿಯಾನೀ
ಏನೇನ್ ಹಾಕಿದ್ಲ್ ನೋಡಿದ್ಯಾ ಇಲ್ಲ
ಅದ್ಯಾಕ ನೋಡ್ಲಿ ನಾನು
ಮಾಡಬೇಕ್ಕಲ್ಲ ಮುಂದ್
ಉಳಾಗಡ್ಡಿ ಮೆಣಸಿನ್ಕಾಯಿ ಟಮಟಿ
ಉಳಗಡ್ಡಿ ಮೆಣಸನ್ಕಾಯಿತ ಟಮಟ್ಟಿ ಆಯ್ತು ಮತ್ತೆತ್ ಅನ್ನೆ ಅಕ್ಕ ಅನ್ನಯ ಅಕ್ಕಗ್ ಅಕ್ಕಿ ಆಕ್ಕಯಾಳೆನ್
ಹ್ಮ್ ಅಕ್ಕಿ ಹಾಕ್ಯಾಳ ನೀರ್ ಹಾಕ್ಯಾಳ ಕುದ್ಯಾಕ್ ಕೆಟ್ಟಳ ಕೇನೇನ್ ಬೇಕತ್ತ ಸಣ್ಣ ಉಷ್ಟು ಹಾಕದ
ಆ
ಬಿರಿಯಾನಿ ಹ್ಮ್
ನಿನಗ್ ಹಚ್ಬಕ್ ವಯ್ದ್ ಎಲ್ಯಾನ ಮಾಡಕ್ ಅಂದ್ರ ಗೊತ್ತಾತ್ ನನ್
ಯಾವ ಸುಮ್ ಬುಡೆವ್ ತಾಯಿ ಇದಿಷ್ಟು ಓದದು ಬರ್ಯಾದನು ಡಿಗ್ಗಿ ಅರ್ಲ್ಯಾಕತ್ಯಾದ್ ಇಲ್ಲಿ
ಓದ್ಬೇಕು ಓದ ಸಂಗಟ್ ಅಡಗಿನು ಮಾಡಕು ಓದಿದರೂ ಗೀಚಿದಾರೂ ಒಲೆಯ ಹೂದ ಬೇಕು ನಾಊತ್ತ್ ನೀ ಹೂದದೇಳ್
ಕಾಲದುದು ಈಗೇನಿಲ್ಲಾ
ಹ್ಮ್ ಇವಾಗೇನ್ ಗ್ಯಾಸ್ ಹುತ್ತೇನಿಗ್
ಗ್ಯಾ ಗ್ಯಾಸಿ ಹ್ಮ ಗ್ಯಾಸೇ
ನಾ ನಿನ್ನೇ ಬ್ಯಾಂಕಿ ಹೊಗಿದ್ನೆಲ್ಲಾ ಆ ಸೇಮ್ ಸಣ್ಣ ತಿ ಯಾರ ನೋಡ್ದಂಗ ಆತ್ ನೋಡ ಅಡಿ ಹೆಂಗದ್ನೋಡ್
ಯಾರ
ಕ್ಯಾಷರ್ ಕ್ಯಾಷರ್ ಕ್ಯಾಷರ್ ಯಾರ ನೆನಪೋಯ್ತು ಅವಾಗ ಒಟ್ಟ ನೋಡಿವ್ ಅನಸ್ದದ ಆಕಿ ಪ್ರಭಾವತಿ
ಪ್ರಭಾತ್
ಸೊಂಡಿ ಹ್ಮ ಸೊಂಡಿ ಇಟ್ಟುದ್ ಮಾಡ್ಕೊಂಡ್ ಸೇಮ್ ಹಂಗೆ ಅಂತ ಇನ್ನ ಲಗ್ನ ಆಗಿಲ್ಲ ಪೋರಿದೂ
ಹ್ಮ್
ಹ್ಮ್ ಇಲ್ಲ ಈಗಾಗ್ಯಾದನ
ಅದೆಲ್ಲ ಚಲೋ ಅದಾಳೆವ ಅದನು ಸ್ವಲ್ಪ್ ಚಲೋ ಅ
ಏನ್
ಪ್ರಭವತಿ ಒಂದ್ ಸ್ವಲ್ಪ ಪಾಡ್ ಅದಳ್ ಅಂದೆ
ಹ್ಮ್ ಎಲ್ಲರೂ ಪಾಡಂತರ್ಲೇ
ಹೋಗಿ ಹೋದಾಗ ಬಲಿ ಹೋದಾಗ ಗೊತ್ತಾಗುತ್ತ ಅವ್ರ ಪಾಡ ಕೋಡ್ಯಾ ಬಾಳ ಅಂತ ಸುಮ್ಮನೆ ಕುಂತ್ಬುಟ್ರ ಅವ್ರು ಪಾಡಿಲ್ಲ ಇವ್ರು ಪಾಡಿಲ್ಲ ಅ ಕುತಾರ ಅವರ್ ಬಂದ್ ಹೌದಲ್ಲ ಆ
ಆಯ್ತು ಅವ್ರ ಮನೆಗ್ ಹೋಗಿದ್ನಲ್ಲ ಆವಾಗ ಗೋತ್ತಾಯ್ತು
ಹ್ಮ್ ಮತ್ತದೇ ಹಳ್ತನಲ್ಲ ಹೂ ಒಂದ ಸಾಕ ಬಡಕು ಮಾತಾಡಕುಂತಂದ್ರರು
ಅಕ್ಕಿನ ಜೋಡ
ಹ್ಮ್ ಹಿಂಗ ಮಾಡ್ತ ನೋಡ್ ಚಿಗಾವ ಇಂಗ ನಂದು ಸಾಕೈಬಿಡತ ನೋಚಿಕ
ಹ್ಮ್ ಯರ ಮೂರು ಹುಡುಗರ ಮ ಮಾಡ್ಬೇಕಲ್ಲ ಆಕಿ ಆಕಿ ಮೊದಲ ಹ ದಡಪ ಹೋಗದ ದಡಪ ಇದ್ದ ಓ್ತದ್ನಲ್ಲಾನು
ಹಾ
ದೊಡಕೊಂಡ ತಡೆ ಮಾತಿಲ್ಲ
ಹ್ಮ್
ಹ್ಮ್ ಅರಪ್ಪ ಬಿಟ್ಟು ಒಂದ ನಿಮಿಷೇರ್ತದಲ್ಲ
ಪ್ರಭಾವತಿ ಆ
ಹ್ಮ್
ಮನೆಗ ಯಳ ರ್ ಬಂದಿದ್ರ
ಹ್ಮ್
ನಿಮ್ಮ ಮನ ಹೇಳ್ಬೋದನ್ ಕೂಡ ಅದೇ ಸ್ವಲ್ಪ ನೀರು ಬಿಟ್ಟು ಜಾಸ್ತಿ ಬ್ದ
ಹ್ಮ್
ನಮ್ಮನೆ ಹೇಳಳುದ ಇಲ್ಲ ಓದತಿಲಿ ಕಡೆ
ಹ್ಮ್
ಏಯ ಅಪ್ಪಾ ಹಿಂಗಂದ್ರ ಹಂಗಪ್ಪಾ ನಾನೇ ಇದ್ದೀನಿ ಅಂತಂದ
ಹ್ಮ್
ನಡೀತೇನೆ ಇಲ್ಲ ಅನ ಸೀದಾ ನೀನು ಗಾಡಿ ತಗೋ ನಾನು ಗಾಡಿ ತೋತೀನಿ ನಡಿಲಿ ಹಕ್ಕೊಂಡಿಗಡೂರು ಯಾರ್ದಾದಾರೂ ನ ತೋರಿಸ್ತುನಿ
ನಾವಪ್ಪ
ಹ್ಮ ನನ್ ಕಲೆ ಮಾ ಹ ಬಮ್ಮ್ ನಾವೇನ್ ನಿನಗ್ ಹೆಸರು ಬಿಸಿಲು ಹೇಳಿ ಅದನ್ನೇ ತೋಕಿಸ ಹೇಳೋ ಬಂದಿನ ಎದ್ದಡಿ
ಹ್ಮ್
ಬೆಂಗಳೂರ್ಗತ್ತಾರ ನಮ್ಮ್ರು ಯ ಅವ್ರುಫೋನ್ ಇಟ್ ಕೊಡು ಅದನಾ ನಿ
ಹ್ಮ್
ಹೋದ್ನ
ನ್ ನಚ್ಚದಾನ
ಹ ಸುಮ್ಮತ ನಮ್ಮಪ್ಪಂತ ಬಗಸ ಹ್ಮ ಸುಮ್ ಸುಮನೆ ಎಳುಂತ ಕೆಸ ಎರಡ್ ಸಾವಿರ ಇಸ್ಕೊಂಡ್ ಹೋಗತಾರ
ಆರು ಸಾವಿರ ಯಾರು ಕೊಡಲ್ ಬಿಡವು
ಹ ಯಾವವು ಈಗ ಮನೆಗ್ ಭಿಕ್ಷೆ ಬಡೋರ ಅವಾಗ ಐವಥ್ ರೂಪಾಯಿ ಕೇಳ್ತಿದ್ರು ಈಗ ಒಮ್ಮಿಗೆ ಐವತ್ತು ರೂಪಾಯಿ ಕರ
ಹಾ ಐವತ್ತು ರೂಪಾಯ ಕೇಳ್ತಾರೆ ರೆ ಹೋಗೋದ ಇಲ್ಲ ಮುಂದಕ್ಕೆ ಹಾ
ತ್ರ ಮತ್ತೇನ್ ತ್ರ ಕೇಳೋರ ಎರಡ್ ಸೈಇವ ಒಂದ ಒಂದಿಷ್ಟ ತಿರ್ಲಿಕ್ಕ ಒಂದ್ ಸ್ಬ್ ಬರಿ ಹೆಸರು ಚಲೋ ಬರ್ಲಿ ಅಂತ ಕಟ್ಟ ಬಿಡ್ತಾವಪ್ಪಲ್ಲಿ ಗತ್ತ ಚೆನ್ನಾಗ ಗತ್ತಿರ್ಲಿಕ್ಕಕ್ ನ ಮಂದಿ ಕೊಡಕ್ ನಿಂತ.
ಹೌದಾ
ಇಲ್ಲಾದ್ರಗಏನ್ ಕೊಡ್ಬೇಕು ಇದ್ದರಿಗೆ ಕೊಡಬೇಕು ಅನ್ನೋ
ಹೌದಾ
ಬಾಂಡ್ಯ ಅದಾವೆನ್
ಹಾ
ಮ
ಏನ
ಇದನಿಲ್ಲ ಬಂಡೆ ತಿಕ್ಬೇಕೇಏನಂದ
ತಿಕ್ಬೇಕಕ್ ನೋಡವಾ ಬಾಂಡೆ ತಿಕ್ಬೇಕು. ಕಸಾವಳಿಬೇಕು ಊಟ ಮಾಡಬೇಕು
ಹ್ಮ್
ಹ್ಮ್ ರೊಟ್ಟಿ ಮಾಡ್ಬೇಕು ಮೀಶಂದ ಬಟ್ಟಿ ಒಲಿಬೇಕು ಬಾಜು ಮನ ಬಾಂಡೆ ತಿಕ್ಕೋದು ಮುಸರು ತಿಕ್ಕದು ಬಟ್ಟೆ ಹೇಗದ ಎಲ್ಲ ಇಲ್ಲಿಗೆ ಕೇಳತ್ ನೋಡು. ಕಟ್ಟಿ ಕುತೀನ್ ಹೊರಗ ನಿಿಂದ ಹೋದ್ರ ನಾಯಿಗೌ ಅಂತವಾ
ಇಲ್ಲ ಇದ್ರೆ ಹಿಂಗ ಎಲ್ಲಿ ಹೋಗ್ಬೇಕ ಮನೆ ಬಿುಟ್ಟು
ಹ್ಮ್
ಹ್ಮ್ ಅಲ್ಲಿ ಬರಗ ಹಿಂದಿನ ಮನ್ಯಾಗ ಹೋಗ್ತನಲ್ಲ ನಾಯಗವು ಅಂತ ಮೋಡ್ಸಕಲ್ ಬಡ್ರ ಅಂತಾವ ರೋಡ್ ಸೈಡ್ ಆಗುತ್ತಲ್ಲಾ ಹ್ಮ್ ಆಕಲ್ಲ ಹೊರಗ ಹಾಲ ಕುಂತೀನಿ
ಹ್ಮ
ಏನ್ ಫೋನ್ ಆ
ಹ್ಮ್
ಹ್ಮ್
ಅವರು ಹೋಗದು ಇರ್ತಾರ
ಯಾರ ಹೋಗಡಿರತರ
ಅವರು ಪಪಾರು
ಹ್ಮ್
ಬೆದಿರ್ತೈತಲ್ಲಾ ಅದಕ್ಕೆ ಬೀಳ್ತೈಂತ
ನಿನ್ ಪೋನ ಬಿಳಲ್ಲ ತಗ
ನಾ ಅದನ್ನೇ ಆತ ಮತ್ತ ಹಡಿದಿರ್ತೀವಿ ನಾವು
ಹ್ಮ್ ಅದು ರೂಢಿಯಾಗಿರ್ತದೆ ಇನ್ನ ನೀನ್ಂಗ ಮಾತಾಡಿ ಮಾತಾಡಿ ಮಾತಾಡ್ತ
ನಾ ಏನ್ ಮಾತಾಡ ಹಿಂಗಗೆ ನಂದು
ಹ್ಮ್ ಮತ್ತೆ ಟೈಮ್ ನ ಹೋಗ್ಬೇಕು ಕೆಲ್ಸನ ಆಗ್ು ಹ್ಮ .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
ಹ್ಮ್ . ನಾ ಮುಂಜೆ ನಂಬಲ್ಲಿ ಹೋಗಿದ್ವಿ ಯಾಕ ಸ್ವಲ್ಪ ಹೋಗಿನವರ ಮತ್ತ. ಬಂದವು ಸಣ್ಣ ನ್ ನಳ ಯಾಕ ಮಳಿ ಬಂದದ ನಿನ್ನೆ.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
ಅೇ ಹೋಸು ಮಾಡಿನಿ ಎಲ್ಲಕ್ಕೂ ಇತೀನಿ. ಹಗೊಂಡ್ ಹೋಗದು ಚಂತಾನ ಇವತ್ ಮಾಡದೇ ಮಾಡದು ಮಾಡದೇ ಮಾಡದು. ಹಾ ಸರಿ.